ಹಲೋ ಏನ್ ತಿಪ್ಪೆ ಊಟ ಮಾಡಿದ್ಯಾ
ಹಲೋ ಆಯ್ತು ನೋಡ್ ಸೈತಾನ ನಿಂದ
ನಂದ್ ಆಯ್ತ ನೋಡ್ ಏನ್ ಮಾಡಕತ್ತಿ.
ಏನಿಲ್ಲಪ್ಪ ಹಂಗೆ ಸ್ವಲ್ಪ ಎಕ್ಸಾಮ್ ಇದ್ವಾ ಹಾ ಎಕ್ಸಾಮ್ ಇದ್ವಾ ಅದ್ರ ಬಗ್ಗೆ ಮಾತಾಡ್ಕತಿದ್ವಿ ನಾ ಮುಖಾ
ಹೌದನ ಯಾವಾಗದೆ.
ಹಾ ನೆಕ್ಸ್ಟ್ ವಿಕ್ ಅದಾವ
ನೆಕ್ಸ್ಟ್ ವೀಕ್ ಡೇಟ
ಹಾ ಡೆಟ್ ಹದಿನೆಂಟ ಅಲ್ಲ ಹದಿನೆಂಟಲ್ಲ ಇಪ್ಪತ್ನಾಲ್ಕ್
ಇಪ್ಪತ್ನಾಲ್ಕ್
ಹಾ ಹ ಪ್ರಾಕ್ಟಿಕಲ್ ಅದ ನೋಡು
ಹ್ಮ್
ಹು ಪ್ರಾಕ್ಟಿಕಲ್ ಇದಾವ ಅದೇ ಇಪ್ಪತ್ನಾಕರಿಂದ ಸ್ಟಾರ್ಟ್
ಅದ ಪ್ರಾಕ್ಟಿಕಲ್ ಯಾವಾಗದವ ಅಂದೆ
ಇಪ್ಪತ್ನಾಕ್ ಇಪ್ಪತ್ನಾಕ
ಥೇರೀ ಪ್ರಾಕ್ಟಿಕಲ್
ಥೆರಿ ಮುಗದುವ
ಥೇರಿ ಮುಗುದುವಾ ಯಾವಾಗ ಮುಗುದುವ ಥೇರಿ
ಹಾ ಲಾಸ್ಟ್ ಮಂತ್ ಮುಗಿತ್ತ್.
ಲಾಷ್ಟ ಮಂತ್ ನ ಇಷ್ಟ್ ಗ್ಯಾಪ್ ಆಯ್ತಾ
ಹ್ಮ ಅದೇನ್ ನಮ್ ಸಾವ್ರಗ ಏನೋ ಇದಾಯ್ತಂತೆ.
ಏನಾಗಿತ್ತ ಸರ್ಗಾ.
ಹ ನಮ್ ಸರ್ಗ್ ಏನಗತ್ತು ಅದಕ್ಕೆ. ಇಪ್ಪತ್ನಾಕು ಇಟ ಈಗೆ ಹ್ಮ್ ಹ
ಎಷ್ಟ ದಿನ
ಮತ್ತೆ ಏನ್ ಮಾಡ್ತಾತ ಇದಿಯಾ ಅವ್ವ ತ್ರೀ ಡೇಸ್
ತ್ರೀ ಡೇಸ್ ಕಂಟಿನ್ಯೂ ಗ್ಯಾಪ್ ಐತ.
ಗ್ಯಾಪ್ ಐತಿ ಇಪ್ಪತ್ನಾಕು. ಇಪ್ಪತ್ನಾಲ್ಕ ಒಂದ ಐತಿ ಇಪ್ಪತ್ತ ಏಳಕ್ ಒಂದ ಐತಿ ಮೂವತ್ತೊಂದಕ್ಕ ಒಂದ
ಹೌದನ ಈ ಮಂತ್ ಮೂವತ್ತೊಂದ್ ಇದ್ದಂಗಿಲ್ಲಲ್ಲ ಒನ್ನೆ ತಾರೀಕ ಇರ್ಬೇಕ್ ನೋಡಿ.
ಹೌದಾ ಹಾ ಒಂದೇ ತಾರೀಕು ಅನ್ಸತ್ ನೋಡ್
ಹೌದೇನು.
ಹೌದೌದು ಒಂದೇ ತಾರೀಕು ಅನಸುತ್ತೆ.
ಹ್ಮ್ ಏನ್ ಫೈನಲ್ ಇಯರ್ ಅಲ್ಲ ಈಗ.
ಹಾ ಫೈನಲ್ ನೀನ್ ಏನ್ ಮಾಡ್ತಾ ಇದಿಯಾ.
ನಾನ್ ಡಿಗ್ರಿ. ಡಿಗ್ರಿ ಮುಗಿತಿಗ್ ಎಕ್ಸಾಮ್.
ಮುಂದೆ ಜಾಬ್.
ಡಿಗ್ರಿ ಮಾಡಿದ್ರ ಗೊತ್ತಿರ್ತಲ್ಲ ಹೆಂಗ ಅಂತ. ಹ್ಮ್ ಏನಿಲ್ಲ ಸುಮ್ನೆ ಯಾ ಕೆಲ್ಸ ಸಿಗತ್ ಅದ್ ಮಾಡ್ಕೊಂಡ
ಹಾ ಹಾ
ಹೌದಾ ಹಾ ಹ.
ಬೆಟರ್ ಮೆಡಲ್ ಫೀಲ್ಡ್ ಒಳಗ ಇದಿರಿ ಯಾವ್ದದಿಲ್ಲ ಒಂದಲ್ ಒಂದ ಆದ್ರ ಸಿಕ್ಕೆ ಸಿಗುತ್ತೆ.
ಎಲ್ಲಿ ಬಿಡಪ್ಪ ಸಾಕ ಆಗೇತ್
ಯಾಕೆ
ಡ್ಯೂಟಿಗೆ ಹೋಗಿ ಹೋಗಿ ಹೋಗಿ ಏನು ಅಬ್ಬಾ
ಹೌದಾನ.
ಹಾ
ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕ ನಾಲ್ಕ್ ಗಂಟೆವರೆಗು.
ಹೌದನಾ. ಅಂದ್ರೆ ಸಂಡೆನ ಇರುತ್ತಾ.
ಹು ಸಂಡೇ ಇರುತ್ತೆ.
ಸಂಡೆ ಇರಲ್ಲ. ಈಗ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ರಜೆ ಇರ್ತಾಲ್ಲ ನಿನ್ಗ.
ಹಾ ಲಾಸ್ಟ್ ಟೈಮ್ ಕೊಟ್ರ ಈ ಟೈಮ್ ಕೊಡತಿಲ್ಲ ಬೈತಇದಾರೆ ತಗೊಂಡ್ರೆ. ಹಾ. ಇಂಟ್ರಶಿಪ್ ಅಮೌಂಟಾ.
ಅಲ್ಲ ಇಲ್ಲ ಎಷ್ಟು ತಿಂಗಳು ಮಾಡ್ಬೇಕು. ಹ್ಮ್ ಎಷ್ಟಪರ್ಷ ಬಿಟ್ಟಿರದು ಮೂರ್. ಮೂರು ತಿಂಗಳು ಆಯತನ.
ಹ್ಮ್
ಹ್ಮ್ ಹ್ಮ್ ಅಂದ್ರೆ ನೆಸ್ಟ್ ಎಲ್ ಪ್ಲಾನ್ ಮತ್ತೆ.
ಹಾ
ನೆಕ್ಸ್ಟ್ ಜಾಬ್ ಎಲ್ಲಿ ಮತ್ತೆ.
ಇಲ್ಲ ರಿ ರ್ರೀ...... ರಿಜಿಸ್ಟರ್ ಮಾಡಸ್ಬೇಕ ಅದನ್ನ.
ಹೌದನ ಎಲ್ಲಿ ಬೆಂಗ್ಳೂರಲ್ಲಿ ರಿಜಿಸ್ಟ್ರ್ ಮಾಡಸಬೇಕಾ.
ಹಾ
ಹೌದೇನ.
ಇಲ್ಲ ನಾನ್ ಮಾಡಸ್ಬೇಕು. ಹಾ
ಹಂಗಾರ ಬೆಂಗ್ಳೂರಲಿ ರಿಜಿಸ್ಟರ್ ಮಾಡ್ಸಿ ಆಮೇಲೆ ಜಾಬ್ಗೆ ಹೋಗಬೇಕಾ.
ಆ.
ಹೌದನು.
ೇಲೆ ಅಕೌಂಟ್ ನಂಬರ್ ಅಲ್ಲ ಯುಪಿಐ ನಂಬರ್ ಆಕ್ ಫೋನ್ಪೇದು. ಹ ಪಸಳೋಗ ಹ. ಇ ಭೈಯ ಆತಾರೆ ನಿ. ಅವ್ನು ಹೋದಷ್ಟ ಎಷ್ಟ ಹೊಡದಾನ ಕೇಳಲ್ಲಿ ಲಾಸ್ಟ್ ಟೈಮ ಆತ ಹ ಹೇಳ. ಚೇತನಾ ಏನ್ ಕೇಳಸಿಲ್ಲ ನೋಡ್ ಏನ್ ಬ್ರಕ್ ಬ್ರೇಕ್ ಆಗೆ ನಿನ್ ವೈಯಸ್ ಎಲ್ಲಿದಿ
ಇಲ್ಲ ಇಲ್ಲ ಇಂದೊ ಒಂದ ಸ್ವಲ್ಪ ಹೊರಗಡೆ ಇದ್ದೆ.
ಹೌದಾ ಗಾಳಿಯಲ್ಲಿದ್ದಯಾ.
ಹಾ ಇಲ್ಲೇ ಒಂದ್ ಸ್ವಲ್ಪ ಹೊರ ಊಟ ಮಾಡಿ ಹಂಗೆ ವಾಕ್ ಮಾಡ್ತಿದ್ದೆ.
ಹೌದಾ ಊಟ ಏನಾಯ್ತಪ್ಪಾ.
ಊಟ ನಮ್ಮ್ ಹಾಷ್ಟಲ್ಲಂದು ಇದು ಯಗ್. ಚಪಾತಿ ಮತ್ತೆ ಯಾವ್ದೋ ಪಲ್ಯ ಇತ್ತು ಸರಿ. ಯಲ್ಲಾ ಅದಕೆ ಚಪಾತಿ ಸಾಂಬಾರ್ ಎಗ್ ಅನ್ನ ಸಾಂಬಾರ್ ತಿಂದೆ.
ಹೌದಾನು.
ಹ್ಮ್ ನಿಮ್ದು ಊಟ ಏನ ಆಯ್ತಾ.
ನಮ್ದು ಅನ್ನ ಸಾಂಬಾರ್ ಚಪಾತಿ ಎಗ್.
ಹೌದಾ ಹ ಸೇಮ್ ಸೇಮ್.
ಹ್ಮ ಸೇಮ್ ಸೇಮ್ ಪಪ್ಪಿ ಸೇಮ್.
ಹ ಹೌದಾ.
ಆ.
ನೆಕ್ಸ್ಟ್ ಅಂದ್ರೆ ಈಗ. ಊರಿಗೆ ಹೋಗ್ಬೇಕು ಇವಾಗ ಮೊರಂಗೆ ಹೋಗ್ಬೇಕಂತ
ಮುರಂ ಜೋರ ಆಗುತ್ತ ಅನ್ಸುತ್ತಲ್ಲ.
ಹ್ಮ್ ಹಂಗ್ ಒಂದು ಬೆಟರ್ ಇರ್ತವೆ ಈ ಬಾಳ ದಿನ ಊರಿಗೆ ಹೋಗ ಊರ್ಗೇನು ಹೋಗಿಲ್ಲ.
ಹಾ ಹಾ
ಹ್ಮ ಊರಿಗ್ ಹೋಗ್ಬೇಕ ನೆಕ್ಸ್ಟ್ ಸಂಡೆ ಅ ಬರೋ ಸಂಡೆ ಹೋಗ್ಬೇಕಂತ.
ಹ್ಮ್ ಹ್ಮ್
ಹ್ಞ ನೀನು
ಹೋಗ್ಬೇಕು ನೋಡ ನಾನ್ ಕೂಡ
ಯಾವಾಗಾ
ನೆಕ್ಸ್ಟ್ ವೀಕ್
ಹೌದಾ
ಹಾ ನೆಕ್ಟ್ ವೀಕ್ ಐತಲ್ಲ ಮೋಹರೊಮ್ ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ
ಹ್ಮ್ ಅಂದ್ರೆ ನಮ್ಮ್ ಊರಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟು ಹ ಅವಾಗಿಂದ ಸ್ಟಾರ್ಟ್ ಆಗ್ತೈತ್ತುಂತಾ ಮೊಹರಮೂ
ಹಾ ಹಾ
ಈಗ ಹೋಗ್ಬೇಕಂತ
ಹೌದಾ
ಹ್ಮ್
ಟ್ವೆಂಟಿ ಒನ್ ಹೋಗತಿಯಾನ್ನ
ಹಾಂಟ್ವೆಂಟಿನ್ ಒನ್ ಹೋಗೋ ನೀನು
ನಾನ್ ಹೋಗ್ತೀನಿ ನಾನ್ ಟ್ವೆಂಟಿ ಒನ್ ಹೋಗ್ಬೇಕಂತ ಇದ್ದೀನಿ ಮನೆಯಲ್ಲಿ ಕೇಳಬೇಕಿ ನ
ಹೌದನು ಮನೆಲ್ಲಿ ಕೇಳಲ್ಲನು
ಇನ್ನು ಏನ್ ಕೇಳಿಲ್ಲ ಡ್ಯೂಟಿ ಸ್ವಲ್ಪ ಡ್ಯೂಟಿ ಸ್ವಲ್ಪ ರಜಾ ಹಾಕಿ ಹೋಗ್ಬೇಕಲ್ಲ
ಹ್ಮ್ ಮತ್ರ ರಜಾ ಕೊಡ್ತಾರ ಇಲ್ಲ ನಿಮ್ಮ ಕೊಡ್ತಾರಾ ಹ್ಮ್ ಹ್ಮ್ ಹ್ಮ್ ಮತ್ತೆ ಸಮಾಚಾರ ಎನ್
ಏನ್ ಮತ್ತ ಹೇಳಬೇಕಪ್ ನೀವು ಸೌಕಾರು ಎಲ್ಲಾ ದೆಲ್ಲಾ ಆರಾಮ ಡೀಗ್ರಿ ಮುಗಸ್ರಿ ಈಗ ಡಿಗ್ರಿ ಮುಗಿಸಿರಿ ಈಗ
ಡಿಗ್ರಿ ಮುಗಸಿದ ಅಂತದು ಗೊರ್ತೈತಿಲ್ಲ ಹೆಂಗ ಮಾಡಿರ್ತಾರ ಅಂತಂದಂದು
ಏ ಇವಾಗ ಗೊತ್ತಿಲ್ಲ ಅದರ ಮುಂದೆ ಬಾಳ ಫ್ಯೂಚರ್ ಐತಲ್ಲ ಅದ್ರಿಂದ
ಅದರಿಂದ ಏನ್ ಫ್ಯೂಚರ್ ಐತ
ಏ ಆರ್ಟ್ಸ್ ಆರ್ಟ್ಸ್ ಮ ಆರ್ಟ್ಸ್ ಇಲ್ಲಿ ಕೇಳ ಆರ್ಟ್ಸ್ ಮಾಡ್ರಿಗೆ
ಹ್ಮ್
ಹ ಇದಐತಿ ಏನಪ್ಪಾ ಅಂದ್ರೆ ಹೇಲ್ತ್ ಇದು ಇನ್ಸ್ಪೆಕ್ಟರ್ ಆಗ್ಬಹದು ಐ ಪಿ ಎಸ್ ಐ ಪಿ ಇದು ಐಟ್ ಹೈಟ್ ವೇಟ್ ಇದ್ರೆ
ಹೂ
ಬರೋಬ್ಬರ್ ಆಗುತ್ತ ಅದ್ರಿಂದ
ಅಂದ್ರೆ ನಾವು ಕಾಮರ್ಸ್ ಮಾಡಿದ್ವಿ
ಕಾಮರ್ಸ್ ಮಾಡ ಅಂದ್ರೆ ಬ್ಯಾಂಕ ಬರ್ತಲ್ಲ ಬ್ಯಾಂಕ್
ಬ್ಯಾಂಕ್ ಬರ್ತಾ ಅಂದ್ರೆ ಸಿಗ್ಬೇಕಲ್ಲ ಫೈನಾನ್ಸ್ ಎಲ್ಲ ಸಿಗ್ತ
ಯಾರದ್ದ ಕಷ್ಟ ಯಾವ್ದು ಜಲ್ದಿ ಸಿಗಲ್ಲ ಕಷ್ಟ ಪಡಬೇಕ ಕಷ್ಟ
ಕಷ್ಟ ಪಡ್ಬೇಕಲ್ಲ ಎಲ್ಲ ಕಷ್ಟ ಪಡ್ಬೇಕ್ ಬಿಡು ಕಷ್ಟ ಪಡ್ಬೇಕು ಅಂದ್ರ ಒಂದ ಸ್ವಲ್ಪ ಆದ್ರ ಕಷ್ಟ ಆಗುತ್ತಲ್ಲ
ಕಷ್ಟ ಆಗತ್ ಮತ್ತೆ ಕಷ್ಟ ಆಗತ್ ಮತ್ತೆ ಕಷ್ಟ ಇರ್ದಂಗೆ ಏನ್ ಕಷ್ಟ ಇರ್ಲಿ ಎಲ್ಲ ಕಷ್ಟ ಆಗ
ಅದೇನ್ ಕರೆ ಬಿಡು ಮತ್ತೆ ನಿಮ ನೀ ಆದ್ರಲ್ಲ ನಿಮ್ ತರ ಏನ ಈಸಿ ಇಲ್ಲ ನಮಗೆ ನಿಮ್ದ್ ಆರಾಮ್ ಮಾಡ್ಕೊಂತೀರಿ ನೀವು
ಎ ಏನ್ ಈಜಿ ಆಯ್ತು ನಮ್ದು ನೀನ್ ನೋಡು ಅಲ್ಲಿ ಫಸ್ಟ್ ಗೊತ್ತಾಗುತ್ತಾ ತ್ರೀ ಅವರ್ಸ್ ಟೂ ಅವರ್ಸ್ ನಿಂದ್ರುಬೇಕ್ ಗೊತ್ತಾ ಒಂದು್ ಕೆಸಿಗಾದ್ರೆ
ಹೌದಾ ಅಷ್ಟೊತ್ತ ಆಗ್ತಾವ ನಿಮ್ಗೆ ಕೇಸ್ ಹಾ ಅಂದ್ರೆ ಒಂದ ಕೇಸ್ ಆಗಕಂದ್ರೆ ಎಷ್ಟು ತಾಸ ಆಗುತ್ತೆ ಹ್ಮ
ಒಂದ್ ಕೇಸ್ ಅದ್ರ ಮೇಲೆ ಡಿಪೆಂಡ್ ಅದ್ ಹೆಂಗತ್ತಾ ಈಗ ಎಲ್ ಎಸ್ ಸಿ ಎಸ್ ಆಪ್ರೇಷನ್ ಅಂತಂದ್ರೆ ಜಲ್ದಿ ಮಾಡ್ರ ಅಂದ್ರ ಮುಕ್ಕಲತ್ತಾಸಗೆ ಮುಗಸಿ ಬಿಡ್ತಾರ ಸೀಸರಿನ್ ಗೆ
ಸೀಸರಿನ್ ಮಾಡಕ್ ಹೌದಾ ಅದು ಎಷ್ಟಷ್ಟ ಇರುತ್ತ ಎಷ್ಟು ತಸ್ ತಗೊಂತರ
ಮಿನಿಮಮ ಅಂದ್ರು ಮುಕ್ಕಾಲ ತಾಸು ಏನ ಲೇಟ್ ಆಗ ಒಂದವರೆ ತಾಸು ಆಗ
ಹೌದಾ ನೀವು ಬೇರೆಲ್ಲ ಕಾಲ್ ಮುರಿದದ್ದು ಬೆನ್ ಮುರಿದ್ದು
ಅವಾದ್ರ ಮೂರ್ ನಾಕ್ ತಾಸ ಬೆಳಗ್ಗೆ ಇಡುದ್ರೆ ಸಾಯಂಕಾಲ ಆಗತ್ ನೋಡು
ಹೌದಾ ಅಂತವ್ಕ್ಕೆಲ್ಲ ನೀವು ಮಾಡೀರಾ
ಹ್ಮ್ ಮಾಡಿವವಿ ನಿಂಕೊಂಡು ಕಾಲು ಬಂದು ಹಾಸ್ಟೇಲಾಗ್ ಮಲ್ಕೊಂಡು ಜಂಡೂಬಾಂಬ್ ಹಚ್ಚಕೊಂಡು ಬಿಸ್ನೆರ್ ಅಕೊಂಡೀವಿ
ಆದ್ರ ನೋವ್ ಹೋಗ್ತಿಲ್ಲ
ಹೋಗಲ್ಲ ಹೋಗಲ್ಲ ಜಲ್ದಿ ಹೋಗಲ್ಲ ಅದು
ಹ ಹ ಆದ್ರೂ ಬಾಳ ಕಷ್ಟ ಅಲ
ಹೆ ಬಾಳ ಕಷ್ಟ ನಿಮ್ದ್ ಏನ್ ಬಿಡ್ರಿ ಆರಾಮ್ ಡಿಗ್ರಿ ಮುಗಸಿರಿ
ಜೀವ ಉಳುಸ್ತಿರಲ್ಲ
ಹ್ಮ್ ಜೀವ ಉಳಿಸ್ತೀವಿ
ನೀವು ಮತ್ತೆ ಲಿವರ್ ಫೇಲು ಕಿಡ್ನಿ ಫೇಲ್ ಅದಾರ್ ಹ ಹೆಂಗಗೆಲ್ಲ ನಿಮ್ ಹಾಸ್ಪಿಟ್ಲ್ಗ್ ಐತ ಅಂತ ಎಲ್ಲ
ಕೀ ಕಿಡ್ನಿ ತಗೆದ್ ಲಿವರ್ ಹಾಕಿಬಿಡೋದಲ್ಲೆ
ಆತರನು ಮಾಡ್ತೀರಾ
ಹ್ ಹಾರ್ಟ್ ತೆಗ್ದ್ ಮೆದುಳು ಹಾಕ್ಬಿಡೋದು
ನೀವ್ ಆತರನು ಮಾಡ್ತೀರಾಪ್ಪ ಜೀವ ಉಳಸಲ್ ನೀವ್ ಹಂಗಂದ್ರ
ಜೀವ ಉಳಸ್ತಿದ್ವಿ ಇವಾಗ ಇವಾಗ ಸ್ವಲ್ಪ ಹಾಳ್ ಮಾಡದ ಕಲತಿದಿವಿ
ಮತ್ತೆ ಜನಸಂಖ್ಯೆ ಜಾಸ್ತಿ ಆಗೆತ್ತಲ್ಲಾ
ಹಾ ಸ್ವಲ್ ಕಳುಸ್ಬೇಕು ಮತ್ ಬಾಳ ಜನ ಆಗ್ಯಾರ ನಮ್ ದೇಶಕ್ಕ
ದೇಶಕ್ಕೆ ಬಾಳ ಜನ ಆಗ್ಯರ
ಹ್ಮ್
ಆಯ್ತ್ ಮತ್ತೆ
ಹೇಳ್ಬೇಕ್ ನೋಡ್ರಪ್ಪಾ ನೀವು
ಏನಿಲ್ಲ ಎಲ್ಲ ಆರಾಮಲ್ಲ
ಆರಾಮ್ ನೋಡ ಸೂಪರ್ ಅದಿವಿ
ಹ್ಮ್ ಸರಿ ಸರಿ ತಾಗೊರಪ್ಪ ಮತ್ತ ಹಚ್ಚತನಿ ಅಂತ
ಸರಿ ತಗೋ ಹ